ಹ್ಮ
ಕೊಂಡ ದ ದವಿ ನೀವ ನ್ ಮಾಡ್ತಾ ಇದವಾ
ನಾನು ಸುಮ್ಮನೆ ಕುತ್ಕೊಂಡಿದ್ದ್ಯಾ ಊಟಾ
ಆಯ್ತು ನಿಮ್ದು
ಹಾ ನಮ್ದು ಆಯ್ತು ಏನ್ ಮಾಡುದ್ರಿ ಊಟನ
ಅನ್ನ ಸಂಬರ್ ಪಾಯಸಾ ಬೇರೆ ಯಾರ ಜೊತೆ ಎಲ್ಲ ಮಾತಾಡ
ಮತ್ತೆ ಏನು ಸಮಾಚಾರ ನಿಮಗೆ
ಕೇೇಳಸ್ತಾ ಇಲ್ಲ ನೀವು ಮಾತಾಡೋದು ಹೇಳ್ಬೇಕು
ನೀಏನ್ ಸಮಾಥಾರ ಮತ್ತೆ ನಿಮ್ದು ಹ ಕಾಳೇಜ್ಗೆ ಹೋಗಿದ್ರಾ ಇವತ್ತು ನೀ
ನಿರ ಮ ಮಾಡ ಮನತ
ಹಲೋ ಕಾಲೇಜ್ಗೆ ಹೋಗಿದರಾ ನೀವು ಇವತ್ತು
ಹಾ ಹೋಗಿದ್ವಿ ನೀವ ಹೋಗಿದ್ರಾ ಕಾಲೇಜ್ಗೆ
ಹಾ ಇವತ್ತು ಕಾಲೇಜಗೆ ಹೋಗಿದ್ದೆ ನಾನು
ನಮ್ಮ ದಿನ ಚೆನ್ನಾಗಿತ್ತು ಇವತ್ತು
ಹೌದಾ ಏನ್ ಮಾಡದ್ರಿ ಕಾಲೇಜಲ್ಲಿ ನೀವು
ಏನ್ ಮಾಡಿದ್ರು ಫುಲ್ ಎಲ್ಲಾ
ಪಾಠ ಏನಾದ್ರು ಮಾಡುದ್ರ
ಹ ಪಾಠ ಮಾಡಿದ್ರು
ಅಅರ್ಥ ಆಯ್ತಾ ನಿಮಗೆ ಇವತ್ತು ಅವರ್ ಮಾಡಿರೋದು
ಹ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು
ಹೌದಾ ಮತ್ತೆ ನಿಮ್ ಪರೀಕ್ಷೆ ಎಲ್ಲ ಯಾವಾಗ
ಪರೀಕ್ಷೆ
ಹಾ
ನೆಕ್ಸ್ಟ್
ಈ ತಿಂಗಳ
ಹೂ
ಮತ್ತೆ ನಿ ಸ್ನೇಹಿತರೆಲ್ಲ ಹೇಗಿದ್ದಾರೆ ಏನ್ ಮಾಡ್ತಾ ಇದಾರೆ ಎಲ್ಲಾರು
ಎಲ್ಲಾರು ಚೆನ್ನಾಗಿದ್ದಾರೆ
ಏನ್ ಮಾಡ್ತಾ ಇದಾರೆ ಎಲ್ಲಾರು ಎಲ್ಲಿದ್ದೀರಾ ಇವಾಗ ಏನ್ ಮಾಡ್ತ
ಎಲ್ಲಾರು ಕಾಲೇಜಿಗೆ ಬರ್ತಾ ಇದ್ದಾರೆ ಎಲ್ಲಾರು ಓದ್ತಾ ಇದ್ದಾರೆ ಎಲ್ಲಾರೂ ಹಾಸ್ಟೆಲ್ ಅಲ್ಲಿ ಇದ್ದರೆ
ಹೌದಾ ಎಲ್ಲ ಮಲ್ಗಿದ್ರ ನಿಮ್ಮ್ ಸ್ನೇಹಿತರೆಲ್ಲಾ
ಇನ್ನು ಇಲ್ಲ ಯಾರು ಮಲ್ಕೊಂಡಿಲ್ಲ
ನೀವ್ ಎಷ್ಟೋತ್ತಿಗೆ ಮಲಗ್ತೀರಾ
ಎಲ್ಲಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ
ಆಷ್ಟು ಲೇಟಾಗಿ ಮಲ್ಗ್ ಯಾಕೆ ಅಷ್ಟು ಲೇಟಾಗಿ ಮಲಗ್ತೀರಾ ನೀವು
ಅಂದ್ರೆ ಹಾಸ್ಟೆಲ್ ಅಲ್ಲಿ ಬೇಜಾರಾಗುತ್ತಲ್ಲ
ಹಾ
ಸುಮ್ನೆ ಮೊಬೈಲ್ ನೋಡಿಕೊಂಡು ಇರ್ತಿವಿ
ಹೌದಾ ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲಿ ಈ ನಡುವೆ ಎಲ್ ಹೋಗ್ ಬಂದ್ರಿ ನೀವು ಎಲ್ಲಿ ಪ್ರವಾಸ ಮಾಡ್ಕೊಂಡ್ ಬಂದ್ರಿ
ಎಲ್ಲೂ ಹೋಗಿಲ್ಲ ನಮ್ಮ್ ಮನೆಗ್ ಹೋಗಿದ್ವಿ
ಹಾ ಹೇಗತ್ತು ಮನೆಯಲೆಲ್ಲಾ ಹೇಗಿದ್ದಾರೆ
ನಮ್ಮ್ ಮನೆಲಿ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ ಮನೇಲಿ ಎಲ್ಲಾ ಚೆನ್ನಾಗಿದ್ದಾರ
ಹಾ ಎಲ್ಲಾ ಚೆನ್ನಾಗಿದ್ದಿದ್ದಾರೆ.
ಮತ್ತೆ ನೀವ ಮಲಗಲ್ವ ನೀವ್ ಎಷ್ಟೊತ್ತಿಗೆ ಮಲ್ಗೋದು
ನಾನು ಒಂದು ಚಲನಚಿತ್ರ ನೋಡ್ಬಿಟ್ಟು ಮಲಗ್ತೇನಿ ಮಧ್ಯಾಹ್ನ ಮಲ್ಗಿದ್ದೆ ನಾನು ಕೂಡ ನಿದ್ದೆ ಬರ್ತ ಇಲ್ಲ ಇವಾಗ
ಹಾ ನಮಗೆ ಯಶ್
ಯಾಕೆ ಯಶ್ ಅಂದ್ರೆ ಇಷ್ಟ ನಿಮಗೆ
ಹಗೆ ಅಂದ್ರೆ ಅವರು ಮಾಡೋ ಚಲಾನಚಿತ್ರ ಎಲ್ಲ ಚೆನ್ನಾಗಿರುತ್ತಲ್ಲ ಅದಿಕ್ಕೇ.
ಹೌದಾ ನಟಿ
ಸಾಯಿ ಪಲ್ಲವಿ
ಕನ್ನಡದಲ್ಲಿ ಗೊತ್ತಿಲ್ಲ ನನ್ಗ ಯಾರು
ನೋಡೇಲ್ವಾ ನೀವು
ಇಲ್ಲ ಇಲ್ಲ
ಹೌದಾ ಮತ್ತೆ ಏನ್ ಸಮಾಚಾರ ನಿಂದು ಹೇ ಹೇಗೊ ನಡಿತಾಯಿದೆ ನಿಮ್ ಜೀವ್ನ
ಚೆನ್ನಾಗಿ ನಡೀತಾ ಇದೆ
ಹ್ಮ್
ನಿಮ್ಮ ಹೆಸರು
ನಮ್ಮ ಹೆಸರು ರೂಪಾ ಅಂತ
ನೀವು ನಮ್ ಹೆಸ್ರೇ ಕೇಳಿಲ್ಲ
ನಿಮ್ಮ ಹೆಸರೇಳಿ ಕೇಳೋಣ
ನಮ್ಮ ಹೆಸರು ಭಾರ್ತಿ ಎಂತ
ಹೌದಾ ಹ್ಮ ಮತ್ತೆ ಬಾರ್ತಿ ಹೇಗಿದ್ದೀರಾ ನೀವು
ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ
ಮತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾ ಹೇಗಿದ್ದಾರೆ
ರು ಚೆನ್ನಾಗಿದ್ದಾರೆ
ಹೌದಾ
ಮತ್ತೆ ಮತ್ತೇನ್ ಸಮಾಚಾರ ನಿಮ್
ಮತ್ತೆ ಹೇಳ್ಬೇಕು ಎಲ್ಲ ನೀವೆ
ನಾಳೆ ಎಲ್ಗಾದ್ರೆ ಹೋಗೋ ಹೋಗ್ತೀರಾ ಕಾಲೇಜ್ ಇದ್ಯಾ ನಾಳೆ ನಿಮ್ಗೆ
ನಾಳೆ ಕಾಲೇಜ್ ಇದೆ ನಾವು ತರಗತಿಗೆ ಹೋಗ್ತೀವಿ
ಹೌದಾ
ಮತ್ತೆ ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಕಾಲೇಜಿಂದ ಹಾಸ್ಟ್ಲಿಗೆ
ಹಾ
ತ್ತಿಗ್ ಬರ್ತೀರಾ ನಾಳೆ ಕಾಲೇಜಿಂದ ನೀವು
ತ್ತೆ ಆಗುತ್ತೆ
ಹ
ಏನೋ ಗಾಳಿ ಗಾಳಿ ಬತ್ತೈತಿ ಜಾಸ್ತಿ ವಾಯ್ಸ್ ಕೇಳಸ್ತ ಇಲ್ಲ
ಹೌದಾ ಮತ್ತೆ ಏನ್ ಸಮಾಚಾರ ನಿಮ್ದು
ನಮ್ದೇನಿಲ್ಲ ಎಲ್ಲಾ ನೀವ್ ಹೇಳ್ಬೇಕು
ಊಟ ಹ್ಮ್ ಮತ್ತೆ ಏನ್ ಹೇಳುದು ನಿಮ್ಗೆ ಯಾವ ಸ್ಥಳ ಅಂದ್ರೆ ತುಂಬಾ ಇಷ್ಟ
ನಂಗೆ ಮೈಸೂರ್ ಅಂದ್ರೆ ಇಷ್ಟ
ಹೋಗಿದ್ರಾ ನೀವಲ್ಲಿ
ಹಾ ಹೋಗಿದ್ವಿ.
ಹಾ ನ ಹೇಗಿತ್ತು ಶಳ ಎಲ್ಲ ನೀ ನೋಡದ್ರ ಚೆನ್ನಾಗಿತ್ತ
ಹಾ ಎಲ್ಲಾ ಚೆನ್ನಾಗಿತ್ತು
ಮತ್ತೆ
ನಮ್ಗೆ ಶಾಲೆಯಲ್ಲಿ ಪ್ರವಾಸ ಕರ್ಕೊಂಡ್ ಹೋಗಿದ್ರು ಅವಾಗ್ ನೋಡಿದ್
ಹೌದಾ ಮತ್ತೆ ನಿಮ ನಿಮ್ಗೆ ಎಲ್ಲಿ ಹೋಗ್ಬೇಕಂತ್ರೆ ತುಂಬಾ ಇಷ್ಟ ಈ ನಡುವ
ನಮ್ಗೆ ಅರುಣ ಚೆಲಾಗ ಹೋಗ್ಬೇಕು ಅಂತ ಇಷ್ಟ ನ
ಹ ಹೌದಾ ಯಾವಾಗ ಹೋಗ್ತ್ತೀರಾ ಮತ್ತೆ
ಅಂದ್ರೆ ಎಲ್ಲ ಎಕ್ಸಾಮ್ಸ್ ಎಲ್ಲಾ ಆದ್ಮೇಲೆ ಪರೀಕ್ಷೆ ಪರೀಕ್ಷೆ ಎಲ್ಲ ಆದ ಅ ಮೇಲೆ ಹೋಗೋಣ ಅಂತ ಪರೀಕ್ಷೆ ಎಲ್ಲ ಸಿಕ್ಸ್ತ್ ಅಂದ್ರೆ ಆರನೇ ತಾರೀಕ್ ಮುಗಿಯುತ್ತೆ.
ಹೌದಾ
ಗತ್ತ ಹ ದಕ್ಕದ
ಏನೋ ನಿಮ್ ಸ್ನೇಹಿತರೆಲ್ಲಾ ಗಲಾಟೆ ಮಾಡ್ತಾ ಇದ್ದಾರೆ.
ಓ ನಿಮ್ ಸ್ನೇಹಿತರಾ
ನಿಮ್ ಸ್ನೇಹಿತರು
ಹ್ಮ್ ಏನಂತೆ ಅವ್ರ್ದು
ಏನ ಗೊತ್ತಿಲ್ಲ
ಹ್ಮ್ ಹ್ಮ
ಇಲ್ಲಿ ಒಬ್ಬ ಅಕ್ಕ ಇದ್ದಾರೆ ಅವ್ರಗೆ ಎಕ್ಸಾಮ್ ಅಂದ್ರೆ ಪರೀಕ್ಷೆ ಆಯ್ತು ಆಯ್ತಂತೆ ಅವ್ರು ಓದ್ತಾನೇ ಇಲ್ಲ ಬರ್ರೀ ಮೊಬೈಲ್ ನೋಡದೇ ಅವರು ಅದಕ್ಕೆ ಬೈತಾ ಇದ್ದೀನಿ ಅವ್ರನ್ನ
ಹಾ ಹಾ ಊಟ ಎಲ್ಲ ಚೆನ್ನಾಗ್ ಮಾಡ್ತರ ನೀವು ಊಟ ಎಲ್ಲ ಚೆನ್ನಾಗ್ ಮಾಡ್ತೀರಾ ಊಟ ಎಲ್ಲ ಚೆನ್ನಾಗ್ ತಿಂತೀರಾ ನಿಮ್ಗೆ ಏನಂದ್ರೆ ಇಷ್ಟ ಊಟದಲ್ಲಿ
ನನ್ಗೆ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದ್ರೆ ಇಷ್ಟ
ಹೌದಾ ಅಂದೆ ಡೈಲಿ ಅದೇ ಕೊಟ್ಟರು ತಿಂತೀರಾ ನೀವು
ಹ ತಿಂತೀವಿ ಅಂದ್ರೆ ನಾವುಷ ಶನಿವಾರ ಮತ್ತೆ ಸೋಮವಾರ ತಿನ್ನಲ್ಲ ಅಷ್ಟೆ ಇದನ್ನೆಲ್ಲಾ ತಿಂತೀವಿ ಎಲ್ಲ ವಾರನು ನನ್ಿಂಗ ಮಾಡಕ್ ಬರಲ್ಲನ ಯಾರಾದ್ರರು ಮಾಡ ಕೊಟ್ರೆ ತಿಂತೀನಿ ಅಷ್ಟೆ
ಹೌದಾ ನೀವು ಕಲ್ತಿಲ್ವಾ ಅಡಿಗೆಯಲ್ಲ
ಇಲ್ಲ ಕಲ್ತಿದ್ದೀನಿ ಅದ ಮಾತ್ರ ಬರಲ್ಲ ಅಷ್ಟೆ ಬೇರೆದೆಲ್ಲ ಬರುತ್ತೆ
ಅದನ್ ಮಾಡಕ್ ಕಲಿಯೋದು ನೀವು ಮತ್ತೆ
ನಾವು ಕಲಿಬೇಕು ಪರೀಕ್ಷೆ ಎಲ್ಲ ಆದ್ಮೇಲೆ ರಜೆ ಕೊಡ್ತಾರಲ್ಲ ರಜೆಯಲ್ಲಿ ಕಲ್ತ್ಕೊ ಹ
ಹೌದಾ ಅ ಮತ್ತೆ ರಜ್ದಲ್ಲಿ ಎಲ್ಲಾದ್ರೂ ಹೋಗಬೇಕಂತ ಪ್ಲಾನ್ ಏನಾದ್ ಇದೆಯಾ ನಿಮ್
ನಾನು ಅದೇ ಅರುಣ ಚೆಲಾಮ್ಗೆ ಹೋಗ್ಬೇಕು ಅಂತ ಅರುಣಾಚಲಮ ಮಂತ್ರಾಲಯ
ಹ್ಮ ಬೆಡತಿ ಕರ್ಕೋಬರ್ಬೇಕಾ ಅದೆಲ್ಲ ಸುತ್ತಾಡಿಕೊಂಡು ಬರಬೇಕು ಅಂತ ಆಸೆನ ನಿಮ್ಗೆ ಈ ರಾಜ್ದಲ್ಲಿ
ತಿ ನಿಮ್ಗೆ ಯಾವ್ದು ತಿಂಡಿ ಅಂದ್ರೆ ಯಾವ್ದ ಇಷ್ಟ ನಿಮ್ಗೆ
ಹ ಹೆ ಪೂರಿ ದೋಸೆ ಇಡ್ಲಿ ಎಲ್ಲ ರೊಟ್ಟಿ ಅಂದ್ರು ತುಂಬ ಇಷ್ಟ ನನ್ ಉತ್ತರ ಕರ್ನಾಟಕ ಊಟ ಅಂದ್ರೆ ತುಂಬಾ ಇಷ್ಟ
ಮತ್ತೆ ನಿಮ್ದು ಯಾವಾಗ್ ಬರೀ ಶಿಕ್ಷೆ ಮುಗಿಯುತ್ತೆ ಯಾವಾಗ ಹೋಗ್ತೀರ ಅವರಿಗೆ
ನಂಗೆ ಪರೀಕ್ಷೆ ನೆಕ್ಸ್ಟ್ ತಿಂಗಳು ಮುಗಿಯುತ್ತೆ ನಾನ್ ಅವಾಗ ಊರ್ಗ್ ಹೋಗ್ಬಿಟ್ಟು ನಂಗೆ ಈಸರಿ ಹೇಳ್ತೀನಿ ರಜಾ ಬೇರೆ ಇದೆ ನೋಡ್ಬೇಕೇಕ್ ಏನಾದ್ರು ಕೆಲ್ಸ ಆದ್ರೆ ಮಾಡ್ಬೇಕು ಅಂತ ಆಸೆ ಇದೆ ನೋಡ್ತೀನಿ ಹ ಧನ್ಯವಾದಗಳು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಗೆ
ಹಾ ಧನ್ಯವಾದಗಳು ನಿಮ್ಗೂ
ಹ ಶುಭರಾತ್ರಿ
ನಿಮಗೂ ಶುಭ ರಾತ್ರಿ
ಹ್ಮ